ಕೇಳಿಸಡ್ತಿರೋದು
ಹಲೋ
ಕೇಳಿಸ್ಸ್ತಿದೆಯಾ
ಹಾ ಕೇಳಿಸ್ತಿದ್ದೆ
ಹಾ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಲೋಗಿನ್ ಆಗಿದ್ದೇ
ಆ ಹಾ ಹಾ ಹಾ ಹಾ.
ಇವತ್ತೂ ಪ್ರದೀಪು ಹ ಅವಂಗ್ ಅವ ಬರೀ ಮೂರೇ ಮೂರ್ ಟಾಸ್ಕಿನ ಹಾಕ್ಯವ್ರ
ಹಾ ಹೌದಾ ಬಿಡಿ ಅದ ಬಿಡೀ ಹಾ ಏನ್ ಮಾಡ್ತಿದ್ರಿ ಮನೇಲಿ ಸದ್ದಿದೆ ಅಲಾ
ಒಂದ್ ನಿಮಿಷ ಹಂಗೆ ಇರು
ಹಾ ಹಾ ಹು.
. ಟಿಪಾಯ್ ಮೇಲೆ ಇಲ್ವಾ ಅಕ್ಕ. ಹಂಗೆ ಇರ್ತೀಯಾ ಒಂದ್ ಎರಡ್ನಿಮಿಷ.
ಹ ಸರಿ ಸರಿ ಪರವಾಗಿಲ್ಲ ಮಾತ
ಬಿಡು. ಸಿಕ್ತ. ಇದರ್ದು ನಿಮ್ ಅಣ್ಣಂದ . ಅದ ಆಕ್ಚುಲಿ ಏನಾಗೈತೆ ಗೊತ್ತಾ ಹಲೋ.
ಆ ನೆನ್ನೆಲ್ಲ ಏನ್ ಮಾಡ್ದೇ.
ಹಾ ಸಂದೀಪ್ ನಾರಾಯಣ ಇದಿರಲ್ಲಾ.
ಹ್ಮ್ ಹ್ಮ್
ಸಂದೀಪ್ ನಾರಾಯಣು. ಅದೇನೋ ಸಮತಿಂಗ ಎಂತದ್ದು ಇದನ್ ಕಲ್ಸಿದಿದ್ದಾರೆ.
ಏನು.
ಹ್ಮ್
ಹೇಳು ಹೇಳು.
ಅದಿಕ್ಕೆ ಸತೀಶ್ ಮುಡ್ಡು ಮತ್ತೆ ಪ್ರದೀಪು. ಹ ಈ ತರ ಬಂದಿದೆ ಅಲ ಅಂತ ಇಟ್ಕೊಂಡು.
ಹ್ಮ್
ಅವ್ರಗೇನೋ ಬೈದಿದಾರಂತೆ.
ಯಾರಿಗೆ.
ಸ ಸಂದೀಪ್ ನಾರಾಯಣ್ಗೆ.
ಯಾಕೆ.
ಏನೊ ಹಂಗಂತ ಅಂತಿದ್ರು.
ಹಾ
ಹ್ಮ್
ಸರಿ ಸರಿ. ಅದ್ರುದೊಂದು ನನಗೆ ಚಿತ್ರ ಕಳಿಸಿಕೊಡು.
ಹಾ ಹ ಸರಿ ಆಯ್ತು.
ಹ್ಮ್ ಮತ್ತೆ ನಷ್ಟ.
ಹ್ಮ್ ಇಲ್ಲ ಮಾಡ್ಬೇಕು.
ಹೌದಾ ಏನ್ ಮಾಡಿದ್ರು.
ನಿಂದ ಆಯ್ತ.
ಇಲ್ಲ ನಾನು ಮಾಡ್ಬೇಕು ನಾನು ಈಗ ತಾನೇ ಸ್ನಾನದಿಂದ ಬಂದೆ. ನಿನ್ಗೊಂದು ಹ ಕರೆ ಮಾಡಿ ನೋಡೋಣ ಅಂತ ಅನ್ಕೊಂಡೆ.
ಹಾ
ಹ್ಮ್
ಹ್ಮ್
ಮತ್ತೆ ಮತ್ತೆ.
ಮತ್ತೆ ಏನ್ ಸಮಾಚಾರ.
ಏನಿಲ್ಲ ನೆನ್ನೆ ಏನ್ ಮಾಡ್ದೆ ಹೌದು.
ನೆನ್ನೆ ಚಿಕ್ಕಪೇಟೆೆಗೆ ಹೋಗಿದ್ವಲ್ಲಾ.
ಹಾ
ನೀವ ನೀ ನೀವು ಕರೆ ಮಾಡಿದ್ರಲ್ವ ನಮಿಗೆ.
ಹೌದೌದು ಹ್ಮ
ಆವಾಗ ನಾನು ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ಫೋನ್.
ಹ ಹಾ ಹೌದು ನೆನ್ನೆಲ್ಲ ಮಳೆ ಅಲ್ವ ಸಿಕ್
ಹಾ ಓಕೆ ಹೋಗದೇನ ಹೋಗ್ಬಿಟ್ವಿ. ನೆನ್ನೆ ಭಾನುವಾರ ಬೇರೆನಾ ಇನ್ನು ಜನ ಅಂದ್ರೆ ಜನ. ಮೋಸ್ಟ್ಲಿ ಏನು ಬಜಾರ್ ಇತ್ತು ಅಂದ್ರೆ ಸಂಡೆ ಬಜಾರ್ ಏನು ಮಾಡ್
ಇಲ್ಲ್ಲ ಯಾವಾಗ್ಲೂ ಅಲ್ಲಿ ಇರುತ್ತೆ ಅಷ್ಟು ಜನ ಇದ್ದೆ ಇರ್ತಾರೆ.
ಹಾ ಹಂಗಿತ್ತು ಆಮೇಲ್ ಹೋದ್ವಿ ಎಲ್ಲ ನಮ್ಮ ಅಕ್ಕ. ಹ್ ನಮ್ ಅಕ್ಕ ಅವ್ರ್ ಮೂರ್ ಜನ ನಾ ಒಬ್ರು ನಾಲ್ಕು ಜನ ಹೋಗಿದ್ವಿ. ಹ ಈಗ ಎಲ್ಲ ನಮಿಗ್ ಏನ್ಬೇಕೋ ಅದನ್ನೆಲ್ಲಾ ತಗೊಂಡ್ವಿ.
ಹ್ಮ್.
ಹ್ಮ್ ಫೋಟೋ ಕಲಸ್ತೆನಿ ಇರು. ಬ್ಯಾಂಗಲ್ಸು ಸರಾ ಎಲ್ಲ ತಗೊಂಡ್ವಿ ಎಷ್ಟ ಸಕ್ಕತ್ ಆಗಿರೋದ ಸಿಕ್ತು ಗೊತ್ತಾ.
ಹೌದಾ ಹಾ. ಏನೇನ್ ತಗೊಂಡ್ರಿ ಅಲ್ಲಿ ಅಂದ್ರೆ ಎಷ್ಟೊತ್ಗ ಹೋದ್ರಿ ಎಷ್ಟೊತ್ತಗ್ ಬಂದ್ರಿ ಹೇಳು ಏನ್ ಮಾಡ್ದ ಅಂತ. ಕೇಳೋಣ ಹ ಕೇಳಿಸ್ತಿದೆ ನನಗೆ ನೀನಗ ಕೇಳಿಸ್ತಿದೀಯಾ.
ಆಮೇಲೆ ಇದು ಜಾಕೆಟ್ ಸೀರೆಗೆ.
ಹಾ ಹಾ ಹಾ ಹಾ.
ಅದು ಇದು ಅಷ್ಟ ಹೊಲ್ದಿರೋದನ್ನೇ ತಗೊಂಡೆ.
ಹ್ಮ್ ಹ್ಮ್ ಹೌದಾ ಸಿಕ್ತಾ ಯಾವ ಯಾವ ಬಣ್ಣ ತಗೊಂಡೆ.
ಹ ಇದು ಅಂದ್ರೆ ಸ್ವಲ್ಪ ಡಾರ್ಕ್ ಅಲ್ಲ ಲೈಟು. ಗೋಲ್ಡನ್ ಬರುತ್ತಲ್ಲ.
ಹಾ ಹಾ ಹಾ.
ಅದು ಈಗ ಲೈಕ್ ಕ್ರೀಮ್ ಕ್ರೀಮ್ ಕಲರ್. ಹ್ಮ್ ಅದ.
ಹೌದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನನ್ಗೆ ಒಂತ ಅದ. .
ನಾನ್ ಏನಕ್ಕೆೆ ಅದನ್ ಮಾಡಿದ್ದು ಅಂದ್ರೆ ಈ ಸೀರೆೆಯಲ್ಲಿ ಇರೋದು ಬ್ಲೌಸ್ ನಮ್ಮಮ್ಮ. ಇನ್ನು ಹೊಲಸಕೊಂಡ್ರೆ ಆ ಸೀರೆ ಅನ್ನು ಅಮ್ಮನು ಹಾಕೋಬಹುದು.
ಈಗ ಆತರ ಏನ್ ಬೇಡ ಈಗ ನಮ್ಗೆ ಅಂತಾನೆ ಒಂದೊಂದ ಪಕ್ಕಕ್ಕ ಇಟ್. ಕೊಂಡ್ ಬಿಡ್ಬೇಕು ಯಾಕಂದ್ರೆ ನಮ. ಮಗುನು ಈಗ ವಯಸ ಆಗ್ತಾ ಇದೆ ಅಲ್ವಾ ನಾವು ಹೋಗವಾಗ.
ಸೇಮ್ ನಮ್ಮ ಅಮ್ಮ ಇದ್ ನಮ್ಮ ಅಮ್ಮ ಇದೆ ನಿಮ್ ತರನೇ ಡೈಲಾಗ್ ಹೇಳು.
ಯಾಕಂದ್ರೆ ನಾನು ನಮ್ಮಮ್ಮಗೆ ಹೇಳ್ತಾ ಇದ್ದೆ..
ಹ್ಮ.
ಆಗ ನಮ್ಮಮ್ಮ ಇಟ್ಕೊಂಡು ಏ ನಾನ್ ಹಂಗೆಲ್ಲಾ ಮಾಡಲ್ಲ. ನಿಂದಂದ್ರೆ ನಿಂದೆ ನ. ಅಂದ್ರೆ ನಂದೇ ಅಂತ ಹೇಳಿ ರೇಗಿಸ್ತಾ ಇದ್ರು ನನ್ಗೆ.
ಹ ಹೌದಾ ನಾನ್ ನಮ್ಮ ಅಮ್ಮಂಗ ಹಂಗ ಅಂದೆ ಅಮ್ಮ ಇದ್ರದು. ಜಾಕಿಟ್ಟು ನೀನು ಹೊಲ್ಸ್ಕೊ ನೀನು ಬೇಕಾದರು ಒನ್ ಟೈಮ್ಗೆ ಸ್ಯಾರಿ ಉಟ್ಕೋಬೋದು.
ಇನ್ನೊಂದ ಏನಂದ್ರೆ ಅವರಾದ್ರೆ ಬೇರೆ. ಇದ್ರರು ಹಾಕೊಂಡ್ಬಿಡ್ತಾರ ಅವ್ರತ್ರ ತುಂಬಾ ಜಾಕೆಟ್ ಗಳ ಇರುತ್ತಲ್ವಾ.
ಹ್ಮ್.
ಅವರು ಅದನ್ನ ಯಾವದಾದ್ರು ಒಂದಕ್ಕೆ ಹೋಲ್ಸ ಹೋಲ್ಕೆ ಆಗತಿದ್ರೆ ಹಾಕೊಂಡ್ಬಿಡ್ತಾರೆ ನಾವ್ ಹಂಗ ಮಾಡ. ಮಾಡಲ್ಲ ಅದಕ್ ಹೊಂದ್ಕೊಂಡ್ರಲ್ಲೇ ನಾವು ಹಾಕೊಳ್ಳೋದು ಅದಕ್ಕೆ ನಾನ ಹೇಳೋದೇನಂದ್ರೆ ನಿನಗ್ಹೆಂಗ್ ಬೇಕೋ ಆತರ ಹೊಲ್ಸ್ಕೊಂಡ್ ಬಿಡು ಅವ್ರ ಬೇಕ. ಯಾಕಂದ್ರೆ ಅವ್ರ ಹತ್ರ ಇರೋದನ್ನ ಯಾವದಾದ್ರು ಒಂದು ಹೋಲ್ಸಿ ಹಾಕೊಂತಾರೆ
ನಾನ್ ಅದಕ್ಕೆ ನಮ್ಮಮ್ಮ ಹಂಗ ಎಂದಿದ್ಕ ನೀನ್ ಇನ್ನ ಚಿಕ್ಕ ಕುಡ್ಗಿ ಎಲ್ಲ ನಿನಗೂ ಬೇಕಾಗತ್ತೆ. ಅ ಸೇಮ್ ನೀನ್ ಹೆಂಗೆ ಹೇಳ್ದೆ ಇದೇ ಡೈಲಾಗ್ ಹೇಳಿದ್ರು
ನನಗ ಗೊತ್ತು ನಾನು ನಿಮ್ಮಮ್ಮ ಒಂದೇ ತರ ಯೋಚನೆ ಮಾಡ್ತೀವಿ.
ಹ್ಮ್.
ಹ್ಮ್
ಹಂಗಂತಂದ್ರು ನೀನು ನೋಡೋ ಅದೇ ಹೇಳ್ತಿಲ್ಲಯ
ಅದೇ.
ಹ್ಮ್
ನೋಡು ನನ್ ಯಾಕಂದ್ರೆ ನಮ್ಮನೇಲ್ಲೂ ನಮ್ಮಮ್ಮ ಅದನ್ನಾನೇ ಹೇಳ್ತಿರ್ತಾರಲ್ವಾ
ಹ್ಮ್
ಅದಕ್ಕೆ ನನಗ್ ಗೊತ್ತು ಏನು.